ಹ ಹಲೋ ಹೇಳು ಬ್ರೋ.
ಏನ್ ಅಪರೂಪಕ ಫೋನ್ ಮಾಡ್ಬಿಟ್ಟೀರ ಬ್ರೋ.
ನೀನ್ ಬುರಾ ಮಾಡಿರೋದ ನಾನಲ್ಲ ಹೇಳಬ್ರಾ ಏನಿಲ್ಲ ಬ್ರ ನೀನ್ ಹೇಳ್ಬೇಕು
ೇನ್ ಎಲ್ ಹಗ ಇದರಾ
ಯಯ ಬಿಡಬ್ರ ಇಲ್ಲಲ್ಲಾ ಹೊರಾಗ ಬಂದಿದ್ವಿ ದೇವಸ್ಥಾನಕ್ಕೆ ಅಂತ ಎ ಇ
ಬ ಹೌದು ಬ್ರೋ ಈ ಸರಿ ಬೆಂಗ್ಳೂರಲ್ಲಿ ಯಾಕ್ ಬರೋ ಇಷ್ಟೊಂದು ಬಿಸ್ಲು
ಕೆಟ್ಟವ್ರು ಜಾಸ್ತಿ ಆಗ ಬ್ರ ಭೂಮಿ ಮೇಲೆ
ಏನ್ ಜೋಕ್ ಮಾಡ್ತಬ್ರಾ ಅಂದ್ರೆ ಇನ್ಂಡೈರೆಕ್ಟ್ಗ ನಿನ್ನಿಂದನ ಎಂತಗೇತಿವ್ರಾ
ಹಾ
ಯಾಕ ಬ್ರ ಈ ಬಿಸಿಲು ಜಾಸ್ತಿ ಆಗಿದೆ ಹರತಿಚ
ನನ್ ಸಮ್ಮರ್ ಸೀಸನ್ ಅಲ್ಲ ಅದಕ್ಕೆ
ಅ ಹಓದ್ ಸರಿ ಇಷ್ಟೊಂದ್ ಇರ್ಲಿಲ್ಲಪ್ರ
ಈಲು ಬಿಡಬ್ರ ಈ ಸರಿ ಹಂಗೆ ಎಣನು ಎಫೆಕ್ಟ್ ಇಂದ ಹಂಗ ಬಿಸ್ಲು ಜಾಸ್ತಿ ಆಗೇತಿ
ಎಲ್ಲಿನೋ ಎಲ್ಲಿನೋ ಅಂದ್ರಿ ಅಬ್ರಾ
ಅದು ಜಿಯೋಗ್ರಫಿಕಲ್ ಟರ್ನ್ ಬಾ
ಹ್ಮ್
ಅದು ಜಿಯೋಗ್ರಫಿಕಲಿ ಅದು ಸೈಕ್ ಅವೆಲ್ಲಾ ತುಂಬಾ ದೊಡ್ ದೊಡ್ ವಿಷಯಗಳು ಬಿಡಬ್ರ ನಿಮ್ಗೆ ಯಾಕೆಿವಾಗ ಇದೆಲ್ಲಾ ದೊಡ್ ದೊಡ್ ಮಾತ್ಗಳು ಬಿಸಿ್ಲು್ರ ಇದು ಮುಖಕ್ಕ ಏನಾದ್ರು ಹಚ್ಕೊಂಡ್ ಾಡ್ಬ್ರ
ಹ ಬ್ರಾ ಸನ್ಸ್ಕ್ರೀನ್ ಯೂಸ್ ಮಾಡ್ತನ್ ಬ್ರಾ
ಸಂಸ್ಕ್ರೀರಣ ಯೂಸ್ ಮಾಡ್ತಯ ಯಾವ್ದ್ ಯೂಸ್ ಮಾಡ್ತವ್ರ
ಹ್ಮ ನೊಬ್ರ ಬೈಟ್ ಅಂತ ತಿ್ರ
ಹೌದಾ ಚೆನ್ನಾಗಿದ್ಯಾಬ್ರ ಅದು
ಚೆನ್ನಾಗಿದೆ ಹ ಹಾಮಲ
ಹ್ಮ್ ನಾನು ಟ್ರೋಡರ್ಮ ಯೂಸ್ ಮಾಡ್ತೀನಿ ಬ
ಹ್ಮ್
ಚೆನ್ನಾಗಿರುತ್ತ ಅದನ್ನ ಹಚ್ಕೊಂಡು ಹೋದ್ರೆ ಅಟ್ಲೀಸ್ಟ್ ಬಿಸ್ಲು ಒಂದ್ ಸ್ವಲ್ಪ ಜಾಸ್ತಿ ಹೊಡೆಯಲ್ಲ ಅನ್ಸುತ್ತೆ ನಿಮ್ದ್ ಯಾದ್ಗಿರಿಲಿ ತುಂಬಾ ಬಿಸ್ಲು ಅನ್ಸುತ್ತಲ್ಲಾ
ನಿಜ ಬ್ರೋ ನಮ್ ಕಡೆ ರೆಕಾರ್ಡ್ ಆಯ್ತಲ್ಲ ಬ್ರೋ
ಎಂತ ಕಡ್ ಮಾಡುದ್ರಿ ಬ ಮತ್ತೆ
ಅಯ್ಯಷ್ಟು ಬಿಸ್ಲುಬ್ರ ನಮ್ ಕಡೆನೆೇ ಗುಲ್ಬರ್ಗ ಅಲ್ಲಿ ನಲವತ್ತೈದು
ಮತ್ತೊಂದ ರೆಕಾರ್ಡ್ ಮತ್ತಂದ ಕಾಲ್ ಮಾಡಿದ್ರ ನೀವು ಇಷ್ಟ ಬಿಸ್ಲಿದ್ರೆ ಹೆಂಗ ಬ್ರೋ ಮನುಷ್ಯ ಬತ್ತ
ನಮ್ ಕಡೆ ಅಷ್ಟ್ ಬಿಸಲ ಇದರು ಬ್ರೋ ಚಾ ಕುಡಿಯೋದು ಬಿಡಲ್ ನೋಡು ಬ್ರೋ.
ಎ ಉಬರ ನೀವ ಹಗೆ
ಅದು ಏನ್ ಬ್ರೋ ರೂಢಿ ಮಾಡ್ಕೊಬಿಟ್ರ ಅಲ್ಲೇ ಎಲ್ಲಾ ಜನ್ರು.
ಎಷ್ಟು ಅಂತ ಟೀ ಕುಡಿತ ಬ್ರೋ ಟೀ ಕುಡಿದು ಕುಡ್ದು ಏನ ಆಗ್ಬೇಕು ನಿಮ್ ಬಾಡಿ
ನಾನ್ ಕುಡಿಯಲ್ಲ ಬ್ರೋ ನಮ್ಮ್ ಊರಲ್ಲಿ ಕುಡಿತಾರೆ.
ಅವಾಗ ನನ್ ಜೊತೆ ಇದ್ದಾಗ ಕುಡಿತಿದ್ದಾದಲಾ. ದಿನಕ್ಕೆ ಮೂರ್ ಮೂರು ಸರಿ.
ಇವಾಗ ಬಿಟ್ಟಿದೀನ ಬ್ರೋ ಅಲ್ಲಿ ಬೆಂಗ್ಳೂರ್ ಬಂದ್ಮೇಲೆ ಸ್ಟಾರ್ಟಿಂಗ್ ಅಲ್ಲಿ ರೂಡಿ ಇತ್ತ ಅಲ್ಲಿ ಊರಂದು ಹ್ಮ್.
ಜಾಬ್ ಬಿಟ್ಟ ಹ್ಮ್ ಹ ಇಲ್ಲಿ ಬಿಡಬದು ಹಂಗೆ ಏನ್ ಮಾಡಕ್ಕಲ್ಲ ಬಿಸ್ಲು ಜಾಸ್ತಿ ಐತೆ ನಾವು ಒಂದ್ ಸ್ವಲ್ಪ ಮನೇಲಿ ಇತ್ಕೊಂಡು ಮಕ್ಳನ್ನೆಲ್ಲ ಹೊರ ಕಳಸ್ಬಾರದು ಈ ಬಿಸಿಲಲ್ಲಿ ಯಾಕೆಂದ್ರೆ ಮಕ್ಳಿಗೆ ತುಂಬಾ ತೊಂದ್ರ ಆಗ್ತವೆ
ಹ ಬ್ರೋ
ಅದಕ್ಕೆ ನಾವು ಮಕ್ಕಳನ್ನ ಹೊರ ಕಳ ಮತ್ತ ಅವ್ರನ್ನ ನೀಟಾಗಿ ಮನೊಳಗೆ ಇಟ್ಟು ಆಮೇಲೆ ಹಿರಿಯರು ವಯಸ್ಸಾಗಿರೋರು ಅವ್ರನ್ನ ಜಾಸ್ತಿ ಹೊರ ಕೊಳಸ್ಬಾರದು ನಾವು ಜಾಸ್ತಿ ನೀರ್ ಕುಡಿತಿದ್ರೆ ನಮಗೆ ಒಳ್ಳೇದಾಗುತ್ತೆ ನೀರ್ ಕಮ್ಮಿ ಕುಡುದಷ್ಟು ನಮಗ್ ತೊಂದ್ರರೆ ಜಾಸ್ತಿ ನೀರ್ ಕುಡಿಬೇಕಂತ ಈ ಸಮಯದಲ್ಲಿ
ಹ ಬ್ರೋ
ಆಮೇಲೆ ಜಾಸ್ತಿ ತಣ್ಣಗಿರೋ ಮಡಕೆ ಮಡ್ಕೆ ನೀರ್ ಕುಡಿ ಫ್ರಿಜ್ ಅಲ್ಲಿ ಇರೋ ಕುಡಿಬೇಡ ಬ್ರೋ ನಿಂಗ ಏನಾದ್ರು ಗೊತ್ತಿದ್ರೆ ಹೇಳ ಬ್ರೋ ಈ ಬಿಸಿಲಿಂದ ತಪ್ಪಸ್ಕೊಳ್ಳೋದ ಹೆಂಗೆ ಅಂತ
ಹ್ಮ ಅದೇ ಬ್ರೋ ಇದೇ ಹೀಟ್ ಯಾವ್ದೋ ಆಹಾರ ಪದಾರ್ಥಗಳು ಬೇರೆ ಏನದ ತಿಿಂದಿ ಬ್ರೋ ಈಗ ಮಜ್ಜಿಗೆ
ಹಾ ನಿನ ತಿನ್ಬೋದಾ ಬ್ರೋ
ಹಾ ಮಾ ನನ ತಿನ್ ಈ ಸಜನ್ ಈ
ಅವಕಾಯದೆ ಅದನ್ನ ಹಣ್ಣ ಮಾಡಕ ಇಟ್ಟ ಇಟ್ಟಿ ಇಡ್ಬೇಕ ಬ್ರೋ ಇಟ್ಟಾಯ್ತ ಬ್ರೋ ಅದು
ಅ ಇ ಟಿ ಬೋ ಅದುಕ್ಕೆ ಬೇಕ್ ಹುಲ್ಲು ಬೇಕು ಬ್ರೋ ಹಸಿವುಗೆ ಒಣ ಹ ಬ್ರಾ ಅದು
ಹ್ಮ ಹೋಗ್ಲಿ ಬಿಬ್ರಣ್ಣ ಪೇಪರ್ ಹಾಕಿಟ್ಟಿದ್ರ ಒಳ್ಳೆದ ನೋಡ ಬ್ರೋ ಪೇಪರ್ ಹಾಕಿಟ್ರೆ ಸಾಕಾಗುತ್ತೆನ
ಹ ಬ್ರೋ ಹಾಕಿ ಇಡ್ತೀನಿ ಬ್ರೋ ಇವಾಗ
ಬ್ರೋ ಯಾಕೇಂದ್ರೆ ಮಾವಿನಹಣ್ಣು ಒಳ್ಳೇದ್ ಅಂತಾರ್ ಬ್ರೋ ಇಟ್ರೆ ನಿಮ್ಗೂನು ಚೆನ್ನಾಗಿರತ್ತೆ ಒಂದ್ ಸ್ವಲ್ಪ ಹಾ. ಹಣ್ಣು ಹಮ್ಪ್ಲವು ತಿನ್ಬೇಕು ಈ ಸೀಸನ್ ಓನ್ಲಿ ನಿನ್ ಸೀಸನ್ ಅಲ್ಲ ಬ್ರೋ ಹ
ಪ್ರೈಜ್ ನೋಡು ಬ್ರೋ ಮಾವನ್ಹಣ್ಣು ಒನ್ ಒನ್ ಫಿಫ್ಟಿಗೆ ಒಂದ್ ಕೆಜಿ ಬ್ರೋ
ಎಲ್ಲಾ ಜಾಸ್ತಿ ಆಗೈತ್ ಬಿಡು ಬ್ರೋ ಇವಾಗ ರೇಟ್ ಯಾವ್ದ್ ಕಮ್ಮಿ ಐತಿ
ಹ್ಮ ಪಡೋದೇ ಅಲ್ಲಿ ರೈತ್ರ್ಹತ್ರ ಬ್ರೋ ಒಂದು್ ಕೆಜಿಗೆ ಮೂವತ್ ಹತ್ರುಪಾಯಿ ನಲ್ವತ್ರೂಪಾಯಿ ಇಪ್ಪತ್ತು ರೂಪಾಯಿ ತಗೋತಾರೆ ಬ್ರೋ
ಮೈತ್ರಿ ಭಾರಿ ಅನ್ಯಾಯ ಮಾಡ್ತಾರ್ ಬಿಡು ಬ್ರೋ
ಇವ್ರು ದಲ್ಲಾಳಿಗಳು ಇವ್ರು ಮೀಡಿಯೇಟ್ರು ಮತ್ತೆ ತಂದ್ಹಾಕೋರು ಜಾಸೀಬ್ ತೊಗೊತಾರ್ ಬ್ರೋ
ಇಸ್ಟ್ ಅನ್ಯಾಯ ಮಾಡುದು ರೈತೃ ಹೆಂಗ್ ಬದು ಬೇಕು
ಅದ್ಕೆ ಬ್ರೋ ಒಂದ್ ಕಾನ್ಸೆಪ್ಟ್ ಐತೆ ಕೇಳಿದ್ಯಾ ಬ್ರೋ
ಕೇಳಿಲ್ಲ ಬ್ರೋ ಹೇಳು
ಉತ್ತರ ಮಾರುಕಟ್ಟೇ ಅಂತ
ಆಯ್ತಾ ಏನ್ ಹಂಗಂದ್ರೆ ಬ್ರೋ
ಅಂದ್ರೆ ಬ್ರೋ ಈ ಈ ಒಂದು ಪ್ಲೇಸ್ ಇರುತ್ತೆ ಬ್ರೋ ಮಾರುಕಟ್ಟೆ ಬ್ರೋ ಅಲ್ಲೀ ಯಾವ್ ರೈತಾದ್ರೂ ಸರ್ಟನ್ ಅಮೌಂಟ್ ಪೇ ಮಾಡಿ ಈಗ ಒಂದಿನಕ್ಕೆ ಇಪ್ಪತ್ತ್ರುಪಾಯಿ ಮೂವತ್ತ್ರು ಫೋನ್ ಪೇ ಮಾಡಿ
ಹ್ಮ್
ಆ ಅಂಗಡಿಯಲ್ಲಿ ವ್ಯಾಪಾರ ಮಾಡ್ಬೊದು ಅವಂಗೆನೇ ಏನೇ ಬೆಳ್ದಿದ್ ಇರ್ಲಿ ಬ್ರೋ ಮಾವಿನ್ ಹಣ್ ಇರ್ಲಿ ಶೇಬೊ ಹಣ್ ಇರ್ಲಿ ಲೀ ಶೆಂಗ ಇರ್ಲೀ ತರಕಾರಿಗಳು ಇರ್ಲಿ ವೆಜಿಟೇಬಲ್ ಏನಾದ್ರರು ಇರ್ಲಿ ಬ್ರೋ ತಂದು ಅಲ್ಲಿಟ್ಟು ಅವನಿಗೆ ಅವನಿಗೆ ಯಾವ ಬೆಲೆ ಕೊಡ್ಬೇಕಕ್ ಅನ್ಸುತ್ತೋ ಕೊಟ ಕೊಡ್ಬೇಕೇಕ್ ಬ್ರೋ ಇಲ್ಲಿಂದ ಮೀಡಿಯೇಟರ್ಗೆ ಲಾಭ ಆಗಲ್ಲ ಬ್ರೋ ಮತ್ತೆ ವಿಜಿ ಅವರ ನಮ್ಮ ಜನಗಳಿಗೆ ಬ್ರೋ ಈಗ ರೈತರಿಂದ ಡೈರೆಕ್ಟ್ ಆಗ ತೊಗೊಂಡ್ರೆ ರೈತರಿಗೆ ಮೂವತ್ತು ನಲ್ವತ್ತು ಕೊಡಬ ಬಿಟ್ಟ ಒಂದು ಅರವತ್ತು ರೂಪಾಯಿ ಇಂದ ಎಪ್ಪತ್ತು ರೂಪಾಯಿ ತೊಗತರ ಬ್ರೋ ಈಗ ರೈತನು ಹ್ಯಾಪಿ ಕಷ್ಟ ಕಷ್ಟಮರಾ ಹ್ಯಾಪಿ ಬ್ರೋ
ಹ್ಮ್
ಮೀಡಿಯೇಟರ್ಗೆ ಕೊಡ್ರೆ ಅವರು ನೂರ ಐವತ್ತರಿಂದ ಎರಡು ನೂ ರೂಪಾಯ ಡಿಮ್ಯಾಂಡ್ ಮಾಡ್ತಾರೆ ಬ್ರೋ ರೈತಗ ಬೀಳದೆೇ ಬರೀ ಮೂವತ್ತು ಹತ್ತು ರೂಪಾಯಿ ಕೊಡ್ತಾರ ಬ್ರೋ ಇವರು ನೂರು ರೂಪಾಯಿ ಪ್ರಾಫಿಟ್ ತಗೋತಾರೆ ಬ್ರೋ
ಹ್ಮ.
ಕರ್ಚ್ ಎಲ್ಲಾ ಕಳೋದು ಇವ್ರು ಏನ್ ಕೆಲಸನೆ ಮಾಡಿರಲ್ಲ ಬ್ರೋ. ಬರೀ ಒಂದ್ ದಿನ ನಿಂತ್ ನಿಂತು ಎರಡು ದಿನ ನಿಂತು ಒಂದ್ ವಾರ ನಿಂತು ಮಾರ್ತಾರೆ ಬ್ರೋ.
ಹ್ಮ್.
ಮತ್ತ ಆ ಬೆಳೆ ಬೆಳಿಬೇಕಂದ್ರೆ ವರ್ಷ ಬೇಕು ಬ್ರೋ. ಮಾವ್ನಹಣ್ಣು ಬಿಡ್ಬೇಕಂದ್ರೆ ಈ ಬೇಸಿಗೆಯಿಂದ ನೆಕ್ಸ್ಟ್ ಈಗ ಹಣ್ಣಗುತ್ತೆ ಬ್ರೋ ಒಣಿಗಿ ಚಿಗುರೊಡೆದು ಕಾಯಾಗಿ ಮೊಗ್ಗಾಗಿ ಈ ತರ
ಹ್ಮ್ ಚೆನ್ನಾಗ್ ಮಳೆ ಬರ್ಬೇಕು
ಹೂ ಬ್ರೋ.
ಬೈತ ಅ ತರ ಬಾಳು ಬಾರಿ ಕಷ್ಟ ಅದ್ರಲ್ಲೂ ಇಂತ ಇಂತ ಬೇಸಿಗೆಗಳು ಬಂದ್ಬಿಟ್ರೆ ಇಂತ ಬೇಸಿಗೆಗಳು ಬಂದ್ಬಿಟ್ರೆ ರೈತರ ಜೀವನ ಅಯ್ಯೋ ಮಯ ಆಗ್ಬಿಡುತ್ತೆ
ಹ ಬ್ರೋ ಅಲ್ಲಲ್ಲಿ ಕೆಲ್ಸ ಮಾಡಂಗಿಲ್ಲ. ಈ ಬಿಸಿಲಿ ಏನ್ ಕೆಲ್ಸ ಮಾಡ್ತ ತತ್ತತ್ರೆ್ರ
ಏನ್ ಕೆಲ್ಸ ಮಾಡಕ್ ಆಗತ್ತೆ ಹುಷಾರ್ಲ್ದೆ ಹಾಸ್ಪೆಟ್ಲ್ಗ್ ಹೋದ್ರೆ ಮತ್ತೆ ಮತ್ತ ಒಂದು ಹಧ್ನೈಧ್ ಇಪ್ಪತ್ತು ಸಾವಿರ ಅಲ್ಲೊಂದ ದಂಡ ದುಡ್ದಿದ್ದಲ್ಲ ಅಲ್ಲೇ ಇಟ್ಟಿಗೆ ಆಗಿಬಿಡುತ್ತೆ ಭಾರಿ ಕಷ್ಟ ಇದ್ದು ಜೀವನ ಈ ಬಿಸಿಲಲ್ ಮಾತ್ರ ಇಂತನ ಕರ್ಗುಗಳುವು ಕೂಡ ಬದುಕಕ್ಕ ಆಗಲ್ಲ
ಹೊಲದಲ್ಲಿ ನೀರೇ ಇರ್ಲ ಬ್ರೋ ಈ ಟೈಮ್ ಅಲ್ಲಿ ಪಾಪ ಕುರಿಮಸೂರ್ ಅವರು ಬೇರೆ ರಲ್ದಲ್ಲಿ ಕಾಲು ಇಡ್ಕೊಂಡ ನೀರ್ ಕುಡಸ್ತಾರ ಬ್ರೋ ನೋ
ಹ್ಮ್ ಮತ್ತದ ಕಷ್ಟಗಳು ಶತ್ರುಗಳಗಬ ಬರಬರ್ದು
ಹ್ಮ ರೋ ಪಾಪಾ
ಹ್ಮ
ಅವ್ರಿಗೆ ಹೇಕ್ ಕುಡಿಯಕ ನೀರ್ ಸಿಗಲ್ಲ ಬ್ರೋ ಅವರು ನೋ ನಾಲ್ಕ ಐದು ಕಿಲೋಮೀರ್ ದೂರ ಹೋಗಿ ಬ್ರೋ ಊಟ ಊರ್ ಬಿಟ್ಟಿಗೆರಿ ಅಡವಿಲಿ ಕಾಡಲ್ಲಿ ಅಂದ್ರೆ ಹೊಲ್ ಹೊಲ್ದಲ್ಲಿ
ಹ್ಮ್
ಮತ್ತ ಈ ಟೈಮಿಗೆ ಅಂಡರ್ ಗ್ರೌಂಡ್ ವಾಟರ್ ಬರ್ತವೆ ಬ್ರಾ ನಮ್ ಕಡೆ ಬೋರ್ವೆಲ್ ಇದ್ರೆ
ಹಾ
ಹೊಂಡ ಅವೆಲ್ಲಾ ನೀರ ಇರಲ್ಲ ಬ್ರೋ
ಆದ್ರೆ ಹೆಂಗೆ ಬುಡಪ್ಪ ಬಾರಿ ಕಷ್ಟ್ದಜೀವನ
ಹ್ಮ ಹಾ
ನಾವು ಇಲ್ಲಿ ಅ ಬೆಂಗ್ಗಳೂರ ಇಷ್ಟು ಬಿಸಿಲು ಹೇಗಿದೆ ಅಂದ್ರೆ ಇನ್ನು ಯಾದಗಿರಿ ಚಿತ್ರದುರ್ಗ ಇವೆಲ್ಲ ಇನ್ನೆಷ್ಟು ಬಿಸಿಲು ಒಳಗರ್ಬೋದು
ದುರ್ಗ ಬ್ರೋ ದುರ್ಗದಲ್ಲಿ ಅಷ್ಟೇನ್ ಬಿಸ್ಲಿಲ್ಲ ಅಂತಾರಲ್ ಬ್ರೋ
ದುರ್ಗದಲ್ಲಿ ಎಷ್ಟು ಬಿಸಲಿಲ್ಲ
ಹ್ಮ ಬ್ರಾ ನಮ್ ಕಡೆ ಇದ್ದ ಅಷ್ಟೇ ಎಲ್ಲಿ ಇಲ್ಲಾ ಬಿಡಬ್ರಾ
ಹ್ಮ್
ನಿಮ್ ಕಡೆ ಹೆಂಗ ಬ್ರೋ ನಿಮ್ ಕಡೆ ನೀರೆಲ್ಲಾ ಚೆನ್ನಾಗೈತ
ನಮ್ಮ್ ಕಡೆ ನೀರ್ ಚೆನ್ನಾಗ್ ಬರತ್
ಉಂಗ್ರಾ
ಏನ್ ಮಾಡಕ್ಕಾಗಲ್ಲ ಬಿಸ್ಲಂಗ ಇರದಕ್ಕೆ ಕಷ್ಟ ಜಾಸ್ತಿ
ಹೂ ಬ್ರೋ
ಬಿಸಿಲು ಬಾರಿ ತೊಂದರೆ ಕೊಡುತ್.
ನಿಜೆ ನಿಜ ಬ್ರೋ
ಹ್ಮ್ ಹ್ಮ ನಾವ ಇದನ್ನು ಅದಕ್ಕೆ ಹುಷಾರಾಗಿ ಸ್ವಲ್ಪ ನೀರು ಗೀರು ಚೆನ್ನಾಗಿ ಕುಡ್ಕೊಂಡು ಇರ್ಬೇಕು ಇಲ್ಲಾಂದ್ರೆ ಕಷ್ಟ ಆಗುತ್ತೆ
ವಿಜಯಪುರ ಹೌದು ಬ್ರೋ.
ಹ್ಮ್ ಅದಕ್ಕೆ ಎಚ್ಚರದಿಂದ ಇರ್ಬೇಕು
ನ್ಯೂ ಬೆಂಗಳೂರಲ್ಲಿ ಇದ್ದೀರಲ್ಲ ಬ್ರೋ ಇವಾಗ
ಹೌದು ಬೆಂಗಳೂರಲ್ಲಿದ್ದೀವಿ.
ಹ್ಮ್ ಅ್ರೆ ಬಿಸ್ಲ ನಾು ಮಧ್ಯಾಹ್ನ ಒಂದು ಟೂ ತ್ರೀ ಅವರ್ಸ್ ಅಷ್ಟೇ ಜಾಸ್ತಿ ಇರ್ ಇರುತ್ತನಿಸುತ್ತ್ ಬ್ರೋ.
ಹೌದೌದೌದೌದು ಆದ್ರೂನು ಬಿಸ್ಲಗೆ ತುಂಬಾ ಜನಕ್ಕೆ ಹುಷಾರಿಲ್ದಂಗೆ ಸುಸ್ತ ಆಗ್ತಾರೆ.
ಹಾ ಬ್ರೋ
ಹ್ಮ್
ನಮ್ ಕಡೆ ಜನನೇ ಗಟ್ಟಿ ಬಿಡ ಬ್ರ ಈ ಕಡೆ ತುಂಬಾ ವೀಕ್ ಇರ್ತಾರೆ ಜನ ಜಾಸ್ತಿ ಬಿಸಿಲಾದ್ರೆ ಹುಷಾರ್ ತಪ್ಪೋದು ನಮ್ ಕಡೆ ಇಷ್ಟು ಬಿಸಿಲ ಇದ್ರು ಹೇಳಿದ್ನಲ್ಲ
ಆರೋಗ್ಯ ಆರೋಗ್ಯ ತುಂಬ ಕೆಟ್ಟ ಹೋಗುತ್ತೆ
ಹ ಬ್ರೋ
ಹೌದು ನಾವು ಹುಷಾರಾಗಿ ಆರೋಗ್ಯ ಕಾಪಾಡ್ತವೆ
ಹಾ ಬ್ರೋ
ಸರಿ ಬ್ರೋ ಆಯ್ತು ಒಂದ್ ಸ್ವಲ್ಪ ನೀರ್ ಕುಡಿದು ರೆಸ್ಟ್ ತೊಗೊಳನ . ಜಾಸ್ತ ಆಐತು
ಸರಿ ಬ್ರೋ.
ಹ್ಮ್ ಸರಿ ಬ್ರೋ ಆಯ್ತು ಇಡ್ಲಾ ಎಲ್ಲಾ ಆರೋಗ್ಯ ನೋಡ್ಕೋ ಚೆನ್ನಾಗಿ
ಹ ಬ್ರೋ ಸೇಮ್ ಬ್ರೋ ನ್ಯೂ
ಹ್ಮ್ ಸರಿ ಆಯ್ತು ಓಕಯ್
ಟೈಮಲ್ಲಿ ಎಲ್ಲ ಹೊರಗಡೆ ಓಡಾಡ್ಬಡಬ್ರ ಜಾಸ್ತಿ
ಇಲ್ಲ ಬ್ರೋ ಇಲ್ಲ ಓಡಾಡಲ್ಲ ಸರಿ ಬ್ರೋ
ಹಾ ಬ್ರೋ ಬಾಯ್ ಬ್ರೋ